ಹಲೋ ಕೆಲಸ್ತಿಲ್ವಾ ತೇಜು
ಹಾ ಕೇಳಸ್ತೈತ ಆರಾಮ್ ಅಕ್ಕ
ಆರಾಮ್ ಇದೀರಿ ನೋಡ ನೀವು ಆರಾಮ್ ಇದೀರಾ
ನಾವ್ ಅರಾಮಿ ನೋಡಕ್ಕ ಮನೆಯಲೆೆಲ್ಲಾ ಆರಾಮ್ ಅದರಕ್ಕ
ಹೂ ಮನ್ಯಾಗ ಎಲ್ರು ಆರಾಮಾರ ನೋಡವ ಅಲ್ಲಿ ಎಲ್ಲರೂ ಆರಾಮದಾರಲ್ಲ
ಇಲ್ಲಿನ ಅರಾಮ್ ಅದಾರ ನೋಡ ಅಕ್ಕ ಹೂ ಅರಾಮ್ ಅದಾರಕ್ಕ ಅವ್ರು
ಏನ್ ಮಾಡಾ ಕುಂತೀರಮ್ಮ
ಏನಿಲ್ಲ ನೋಡಕ್ಕ ಸುಮ್ ಕೂತಿದ್ವಿ ಅಕ್ಕ ನೀವ ಏನ್ ಮಾಡಾತ್ರಿಕ್ಕ
ನಾವೇಏನಲ್ಲೋಡ ಸುಮ್ ಕುಂತೀ
ನೀವು ಕೆಲ್ಸ ಮಾಡತಿ ಆ ಅಕ್ಕ
ಏನ್ ಕೆಲ್ಸ ಮಾಡ ಕುಂತೀರ ನಾವ್ ಅಂದ ಸಂಜೆ ಕೆಲಸ ಮಾಡ್ಬೇಕ ಅಂದೆ
ಮಾಡ್ಬೇಕ್ಕ ಅಡಿಗೆ ಅದು
ಹಾ ಹಾ ನೀ ಏನ್ ಅಂದಿಲ್ಲ ಕೇಳ್ಲಿಲ್ಲ
ನೀವು ಕೆಲ್ಸ ಮಾಡ್ತೀರಲಕ್ಕ
ಹೂ ಹೂ
ಮನ್ಯಾಗ ಇದು ಟೂರಿ ಹೋಗಿದ್ದೇನಂತ ಕೇೇಳನಕ್ಕ
ಹೂ ಹೋಗಿದ್ಯಲ್ಲ ಸ್ಟೇಟಸ್ ಹಾಕಿದ್ಯಲ್ಲ ನೋಡಿಲ್ಲೇನ
ಅದೇಗ ಸ್ಟೇಟಸ್ ನೋಡಿದ್ದೆ ಅದಕ್ಕೆ ಹೋಗಿದ್ರ ಎಲ್ಲಾ ಏನ್ ಬ ಬೇರೆ ತೋಲ್ ತಕೊಂಡಿದ್ದ ಫೋಟೋ ಅಂತ ಕಂಫ್ಯೂಸ್ ಆ ಕೇಳ್ದಕ್
ಇಲ್ಲ ಟೂರಿಗೆ ಹೋಗಿದ್ದೀವ ಗದಾಗ ಹೋಗಿದ್ಿವವಾಗ ಟ್ರೈನಿಂಗ್ ಹಾಕಿದ್ರ ನಾವ್ ಕೆಲ್ಸ ಮಾಡಾಗ
ಹ ಅಕ್ಕ
ಒಂದ ದಿನ ಟ್ರೈನಿಂಗ್ ಇತ್ತು ಎರಡು ದಿನ ನಾವು ಅಲ್ಲೇ ಟೂರ್ಗೆ ಹೋಗ್ ಬಂದ್ವಿ ಅಲ್ಲೇ ಅಲ್ಲೇ ಇರೋಂತ ದೇವಸ್ಥಾನಕ್ ಹೋಗಿದ್ವಿ
ಹ ನೀವ್ ಒಬ್ಬಕ್ನ ಹೋಗಿದ್ದೇನಕ್ಕ ಎಲ್ಲಾ ಆಫೀಸ್ ಕಡ್ಲಿದ ಹೋಗಿದ್ರ
ತಾಪೆ ಹೋಗಿದ್ವಿ ಎಲ್ರೂ ಹೋಗಿದ್ವಿ
ಹ ಹಾ ಅಕ್ಕ
ಜಾಸ್ತಿ ಎಂಜಾಯ್ ಮಾಡಿದ್ದು ಬಸ್ ಒಳಗೆಲ್ಲಾ ಡ್ಯಾನ್ಸ್ ನೋಡ್ಕೊಂಡ ಹೋಗಿದ್ವಿ
ಹಾ ಅಕ್ಕ
ಮತ್ತೆ ಅಲ್ಲಿ ಹೋದು ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದೀವಿ ತಿಂತಾನಿ ಮನೇಶ್ವರ್ಕ್ ಹೋಗಿದೀವಿ
ಹಾ ಹಾ
ತಿಂತೀನಿ ್ವ ಆದ್ಮೇಲೆ ಅಲ್ಲಿ ಇದು ಯಾವ್ದ ಅಂತ ನೋಡೋದು ಅಮರೇಶ್ವರ ದೇವಸ್ಥಾನಕ್ಕೆ ಹೋಗಿದೀವಿ
ಅಮರೇಶ್ವರ ದೇವಸ್ಥಾನಕ್ಕ
ಹೂ ಅಂಬರೇಶ್ವರ ದೇವಸ್ಥಾನ ಅಂತ
ಹ ನಾನ್ ಬರೀ
ಗುಡುಗುಂಟಿ ಗುಡುಗುಂಟಿ ಅಂಬರೀೇಶ್ ್ವರ್ ಅಂತ ನೋ ಗುಡುಗಂಟೆ ಅಂಬರೇಶ್ವರ್ ಅಂತ
ಹ ಅಕ್ಕ ಅದೇ ಹೆಸ್ರು ಅಷ್ಟೇ ಕೇಳಿನಕ್ಕಲ್ಲ ಎಲ್ಲ ನೋಡಿಲ್ಲ ಗುಡಿಯೋದು
ಗುಡಿ ಬಾಳ್ ಚಂದ ಐತ ಅಲ್ಲಿ ಲಿಂಗ ಆದವ ಅಂದ್ರೆ ಅ ಅಮರೇಶ್ವರ್ ಅಂದ್ರೆ ದೇವಸ್ಥಾನ ದೇವ ಅಲ್ಲಿ ದೇವ್ರ ಗುಡಿಯ ಒಳಗೆ ಅಂದ್ರೆ ಶಿವ ಪಾರ್ವತಿ ಇದೇ ಅದ ಮೂರ್ತಿ
ಶವಭಾರತಿ ನನಕ
ಹಾ ಶಿವಪ್ಪಾ ಶಿವನಿಗೆ ಅಂತಾರ ಅರೇಶ್ವರ್ ಅಂತ ಹಲವಾರ ಹೆಸ್ರುಗಳಾವಲ್ಲ
ಹ ಹಾ ಅಕ್ಕ
ಲಿಂಗಗಳದಾವ ಅಲ್ಲೆಲ್ಲಾ ಮತ್ತೆ ಬಸವಣ್ಣನ ಮೂರ್ತಿೊಳಗ ಬ್ಯ ನೀರ್ ಬರ್ತಾವ
ಹೌದಾಕ ಚಂದ ಅಲ್ಲಾಕ ನೋಡಾಕ
ಹ ಅಲ್ಲಿಲ್ಲಿ ಚಂದ ಐತಿ ಒಳಗೆಲ್ಲ ಪ್ಲೇಸ್ ಬಾಳ್ ಚಂದ ಐತಿ ಮತ್ತ ಅದ್ರ ಮುಂದ ಒಳೆ ಟೈಪ್ ನೇ ಬಾವಿ ಟೈಪ್ ಮಾಡಾರಲ್ಲಿ ಕೊಂಡದಾಗ ಎದ್ದಾಳ ಹಿಂಗ ಜಾಕ ಮಾಡದಾಳಕ್ಕ
ಹ ಹಾಗ
ಅಲ್ಲೆಲ್ಲಿ ಲಿಂಗ ಲಿಂಗ ಅಲ್ಲಿ ಒಂದಿಷ್ಟು ನೀರ್ದಾವ ಲಿಂಗದ ಬಿಡ ಕ್ಕಾ ಸುತ್ತ ನೀರ್ ಅದಾವ ನಡ್ಬಕ್ ಲಿಂಗ ಐತಿ ಇಲ್ಲವ ಮಾಡ್ಲಿಲ್ಲ ನಾವು ಟೂರ್ಗೆ ಹೊಂಟಿದ್ವಲ್ಲ ಅಲ್ಲಿಟ್ಟ ನೀವು ಮತ್ತೆ ಲೇಟ್ ಆಗ್ತದಂತ ನಾವು ಸ್ವಲ್ಪ ಜಲ್ದಿ ಜಲ್ದಿ ನೋಡ್ಕೊಂಡು್ವಿ
ಹ ಹಾ
ಪ್ಲೇಸ್ ಚೆಂದವ ಅಲ್ಲಿ ಒಳಗ ಇನ್ನೊಂದು ಒಳಗ್ ಪಾತಾಳ ಗಂಗೆಿ ಅಂತದ ಅಲ್ಲಿ ಗುಹೆ ಒಳಗ ಹೋಗ್ಬೇಕು
ಹಕ್ಕ
ಅಲ್ಲಿ ಹೋಗಿ ಅದ್ರೊಳಗ ಅಲ್ಲಿನ ಶಿವನ್ ಮೂರ್ತಿವ ಅಲ್ಲೇ ಆ ಒಂದೇ ತವಲೆ ಮೂರ್ ಮೂರ್ತಿ ಅವ ಮೂರ್ ಮೂರ್ ಶಿವ್ಲಿಂಗ ಅದಾವ ಅಂದ್ರೆ ಒಂದೇ ತರ ಇಲ್ಲ ಬೇರೆ ಬೇರೆ ಟೈಪ್ ಅದಾವ ನೀರ್ ಅದಾವ ಅದ್ರೊಳಗೆ ಎಲ್ಲ
ಹೌದಾ ಅಕ್ಕ
ಹ್ಮ್ ಸಾ ಮಾಡಿ ನೀರು ನಿಂಗ ತಲೆಮೇಾಲ ಹಾಕೊಂಡು ಬಂದ್ವಿ
ಮತ್ತೆಲ್ಲ ಎಲ್ಲಿ ಹೋಗಿದ್ರಕ್ಕ
ಗುಡುಗುಂಟೆ ಅಂಬರೇಶ್ವರಕ್ ಹೋಗಿದ್ವಿ ಅಲ್ಲಿ ಗದಗೊಳ ಹೋಗಿದ್ವಿ ಗವಿ ಸಿದ್ದೇಶ್ವರ ಮಠಕ್ಕೆ ಹೋಗ್ಲಿಲ್ಲ ಹ
ಹಅಕ್ಕಾ
ಪಂಚಾಕ್ಷರ ಗವಯಿಗಳದ ಮಠಕ್ ಹೋಗಿದ್ವಿ ಅಲ್ಲಿ ಚೆಂದ ಐ ಪಂಚಾಕ್ಷರಿ ಗವಾಯಿ ಗಳದ್ದುನು ಅಲ್ಲಿ ತೊಟ್ಲ ಆಯ್ತು ಪಂಚಕ್ಷೆರಿ ಗವಾಯಿಗಳದೊಳದ ಕುಂತ ಮೊದ್ಲು ಇದ್ರಲ್ಲ ಅವ್ರು ಮುಂಚೆ ಇದ್ದಾಗ ತೊಟ್ಲಆದ ಕುಂತಿರೋದು ಅಐ ಇದು ಪಿಟಿಲು ಬಾರಸ್ತಿರೋಂತದ್ದು ಅವ್ರಿಗೆ ಬಂದಿರ ಅವಾರ್ಡ್ಗಳು ಎಲ್ಲ ಅವ್ರದ ಒಂದ್ ಒಂದು ಹೆಂಗಂದ್ರ ಎಲ್ಲಾ ಗ್ಲಾಸ್ ಒಳಗ ಹಾಕಿಸೆಸಿಂದ್ರ ದ ಮ್ಯೂಸಿಯಂ ಟೈಪ್ ಮಾಡಿಟ್ರಲ್ಲಾ ರೂಮ್ ನ
ಹೌದ ಏನ್ ಅಕ್ಕಾ ಅವ್ರಂದ್ರ ಮೊದ್ಲ್ ಹೆಂಗಿ
ಅಂದ್ರೆ ಅವ್ರಿಗೆ ಕಾ ಕಣ್ ಕಾಣಸ್ತಿರ್ಲಿಲ್ಲ ಮೊದ್ಲು ಕಣ್ ಕಾಣಿಸಸ್ತಿರ್ಲಿಲ್ಲ ಅವ್ರಿಗೆ ಈ ಕಣ್ ಹ್ಮ್ ಕಣ್ಣು ಕಾಣಸ್ಲಾರ್ದೇನೆ ಆ ಹಲವಾರು ಮಕ್ಳಿಗೆ ಕಣ್ಣು ಇರ್ಲಾರದರಿಗೆ ಅಂಗವಿಕಲ ಇರಂತ ಮಕ್ಕಳಿಗೆ ಅವ್ರ ಸಂಗೀತ ಕಲಿಸಿದ್ರು ಸಂಗೀತ ಒಳಗ ಬಾಳ ಪ್ರಸಿದ್ಧಿ ಅದಾರ ಅವರು
ಹ ಹಾ ಅಕ್ಕಾ
ಪುಟ್ಟರಾಜ್ ಗವಾಯಿಗಳು ಪಂಚಾಕ್ಷರ್ ಗವಯಗಳು ಅವ್ರ ಇಬ್ಬ್ರ ಹೆಂಗಂದ್ರೆ ಇವರು ಗುರು ಶಿಷ್ಯರ ಅವರು
ಹೌದಕ್ಕ ಪುಟ್ಟ ರಾಜ್ ಗೌವಾಯಿಗಳದ ನಮ್ ಸರ್ ಹೇಳತಿದ್ರ ಅವಾಗವಾಗ
ಹ್ಮ್ ಅಲ್ಲಿನೇ ದೇವಸ್ಥಾನದೊಳಗ ಮಕ್ಕಳು ಜಾಸ್ತಿ ಜನ ಇದ್ರು ಅಲ್ಲಿ ಅಂದ್ರೆ ಶ್ ಸಂಗೀತ ಕಲೆಕಂದ್ರೆ ಸಂಗೀತ ಪಾಠನ ದೇವಸ್ಥಾನ್ದಾಗೆ ಮಾಡ್ತಾರ ಹುಡುಗರು ಆಡ ಆಡ್ತಾವ ಆಡ ಆಡಸ್ತಾರ ನಾವು ನೋಡ ಮತ್ ಚಂದ್ ಮಾಡಿಸ್ತಾರ ಆದ್ರ ಅವ್ರಿಗೆ ಅಲ್ಲೇ ವಸತಿ ಅದ ಊಟನ ಅವ್ರ ಅವ್ರ ಗಿ ಕೊಡ್ತಾರ ಅಂತ ಮಕ್ಕಳಿಗೆ
ಹ ಅಕ್ಕ ಅಂದ್ರೆ ಅನಾತ್ ಮಕ್ಳಿಗೆ ಏನಿಲ್ಲಕ್ಕ ಇಲ್ಲಾಂದ್ರ
ಇಲ್ಲ ಇಲ್ಲ ಕಲಿಯುವಂತ ಮಕ್ಕಳಿಗೆ ಅನಾತ ಮ್ ಮಕ್ಕಳನ ಇರ್ತಾರ ಒಂದಿಷ್ಟು ಜನ ಅಂದ್ರೆ ಆ ಬೇಕಂದ್ರೆ ನೀವು ಕಲಿಯಾಕ ಬಿಡ್ತ ಅಚ್ಚತರ ನೋಡು ಸಾಲಿಗಂತ
ಹಾ ಹಾ ಆಕ್ಕ
ಆ ಟೈಪ್
ಆ ಟೈಪ್ ಅನ ಅಕ ನಾ ಇಲ್ಲ ಅನಾಥ ಮಕ್ಳಿಗ್ ಅನಾಥ ಮಕ್ಳಿಗ್ ಅಷ್ಟೇ ಮಾಡಿದ್ದಕ್ಕ
ಇಲ್ಲ ಯಾರಾದ್ರೂ ಬಿಡ್ಬಹುದು ಹಂಗೇನ್ ಸಂಬಂಧ ಇಲ್ಲ ಅನಾತ್ ಮಕ್ಕಳು ಅಂತಲ್ಲ ಅಂಗವಿಕಲ ವಿಕಲರು ಇದ್ರ ಅವ್ರಿಗ್ ಒಂದೊಂದು ಕಲೆಗಳು ಬರ್ತಿತಿ ಹೆಂಗಪ್ಪಾ ಅಂದ್ರೆ ಸಂಗ್ ಆಡಆಡಕ್ ಸ್ವಲ್ಪ ಉಸತಾಹಾ ಇತ್ತು ಅವ್ರಿಗೆ ಕಲಿಬೇಕನ್ನ ಆಸಕ್ತಿ ಇತ್ತ ಇತ್ತಂದ್ರ ಅಂತ ಮಕ್ಳಿಗೆ ಕಲಿಸತಾರ ಅವರು ಇವಾಗಲ್ಲ ಅವರು ತೀರ್ಕೊಂಡಾರ ಅವರು ಕೆಲ್ಸನೇ ಮುಂದಿನಾರ ಅವ್ರು ತೆಳಗಿದವ್ರು ಮಾಡ್ಕೊಂಡ್ ಹೊಂಟಾರ
ಅವ್ರದ ತೀರ್ಕೊಂಡ್ ಸಲ ಇವ್ರ ಅವ್ರ ಕೈ ತರಗ ಏನ್ ಮಾಡ್ಕೊತಾರ ಅನಕ
ಹಾ ಅವ್ರ ತೆಳಗಿದ್ದವರು ಮಾಡ್ತಾರ ಅವರು ಅವ್ರ್ದೇ ಮೊದ್ಲು ಮಾಡ ಹೋಗಿರೋದನೇ ಈಗ ಇವ್ರು ಪಾಲನೆ ಮಾಡ್ತಾರ
ಹಾ ಹಾಗ ಅಂದ್ರೆ ಅದೇ ಊರರ ಏನಕ್ಕ ಇಲ್ಲ ವಸ್ತಿ ಅದ ಆದಕ್ಕ ಅವ್ರಿ
ಬೇಲೂರನ್ನಾರ ಬರ್ತಾರೆ ಹತಾರ ಬೇಲೂರ್ನೋ್ ಹುಡುಗರ್ ಬಂದಿ ಬಿಟ್ಟೋತಾರ ಅಲ್ಲಿನ ವಸ್ತಿ ಅದ ಆಸ್ಲದ ಅಂತ
ಆ ಹಾಕ
ಆತದೆ ಎಲ್ಲಾ ಅದ ಹುಡುಗರು ಅಂದ್ರೆ ಅವ್ರ ನಂಗಿ ಹಾಕೊಂಡ್ ಇರಲ್ಲ ಯುವತಿ ಪಟ್ಟ ಬರ್ಕೊಂಡ್ ಬರೇ ದೋತ್ರ ಉಟ್ಕೊಂಡು
ಆ ಹ ಆಗ
ಹಕೊಂಡ್ ಸಾಲ ಹಚ್ಕೊಂಡಿರ್ತಾರ ಬೆಂದನ್ ಮೇಲೆ ಹಾಕೊಂಡು ಇವತ್ತು ಪಟ ಬರ್ಕೊಂಡ್ ಕುಂತಿರ್ತಾರ ಮಸ್ತ್ ಕಾಣ್ತಾ ಹುಡುಗರು ನೋಡಾಕ್
ಅಂದ್ರೆ ಗುರುಜಿ ಅಂತಂಗ ಕುಂದ್ರ ತರನಯಕ
ಕುಂತಂಗೆ ಆಗಿರ್ತತಿ ಸೇಮ್ ಅಲ್ಲೆಲ್ಲ ಪುಟ್ರಾಯಸ್ಗ ಒಬಳ್ದ ಪಂಚ ಹೆಣ್ಮಕ್ಳು ಇಲ್ಲ ಗಣ್ಮಕ್ಳಿಗೆ ಎಷ್ಟ ಇರ್ತೈತಿತಿ
ಹ ಹಾ
ಹೆಣ್ಮಕ್ಳು ನೋಡಿರ್ಲಿಲ್ಲ ಅಲ್ಲಿ ಹೆಣ್ಮಕ್ಳಿಗ್ ಇಲ್ಲಂತ ಗಂಡ್ಮಕ್ಳಿಗೆ ಅಷ್ಟೇ ಆದಂತ
ಹೌದಾಕ್ಕ
ಹ್ಮ್ ಅಲ್ಲೇ ಗುರು ಶಿಷ್ಯರದ ಅಂತ ಗ ಮೂರ್ತಿ ಮಾಡ್ರ ಅಕಡೆ ಪಂಚಾಕ್ಷರ ಗವುಗಳ್ದ ಈ ಕಡೆ ಪುಟ್ಟರಾಜ್ ಗವುಗಳ್ದ ಆಜು ಬಾಜಿನ ಐತೆ ಅದೇ ಮ ಅದೊಳಗೆಾವವು ಹಂಗೆ ದರ್ಶನ ಮಾಡ್ತಿರ್ತಿವಿ ಅಕ್ಕಡೆ ಹುಡುಗರು ಅವ್ರ ಕ್ಲಸ್ ನಡೆದಿರ್ತದ ನಾವವು ಹಂಗೆ ಕಡೆ ಕ್ಲಾಸ್ ನೋಡ್ ಬಂದ್ವಿ
ಚೆಂದ ಅಲಕ್ಕ ನೋಡಕಲ್ಲ
ಹ್ಮ್ ಚಂದ ಅವ್ರೆಲ್ಲಿೆಲ್ಲಿ ಪ್ರಶಸ್ತಿ ಪಡದಾರ ಎಲ್ಲೆಲ್ಲಿ ಹೋಗಿದ್ರು ಪಂಚಾಕ್ಷರ್ ಗಾವು್ಗಳು ಪು ಪುಟರಾಯ್ ಗಾವು್ಗಳ್ದದೆಲ್ಲಾ ಹಾಕ್ಯಾರ ಬರ್ದಾಕ್ಯಾರ
ಹ ಹಾಕ್ಕ
ಅಲ್ಲೇ ದುರ್ಗಮ್ಮುನ ಆಶ್ರಮದ ಮಸ್ತದ
ಎಂಜಾಯ್ ಮಾಡಿದ್ರಲ್ಲ ಅಕ್ಕ
ಹ್ಮ್ ಮತ್ತೆ ಅಲ್ಲಿ ಗುಡ್ಡಕ್ ಹೋಗಿದ್ವಿ ಬೆಳಗ್ಗೆ ಮುನಶನಾಗ ಎಬ್ಸಿದ್ರು ಹೋಗಿ ಗುಡ್ಡ ಎಬ್ಬಿ ಸೂರ್ಯ ಉದಯ್ಸದ್ ನೋಡಿ ಅಲ್ಲಿ ಸೂರ್ಯನೇ ಕೈಗಿಡ್ಕೊಂಡ ತರ ಫೋಟೋ ತಕೊಂಡು ಬಾರಿ ಎಂಜಾಯ್ ಮಾಡಿದ್ವಿ ಎಲ್ಲ ಸೋರ್ಸ್ಗಳು ಎಂಜಾಯ್ ಮಾಡಿದ್ರು ಒಂರ ಬೇರೆ ಪಲೇಸ್ ಬಾಳ ಖುಷಿ ಇರ್ತೈತಿ
ಹೌದಕ್ಕ ಅದ್ರಾಗ ಫ್ರೆಂಡ್ಸ್ ತೊಲೆ ಅಂದ್ರರು ಬಾಳ ಖುಷಿ ಇರ್ತಕ್ಕ
ಹ್ಮ್ ಭಾರಿ ಚಂದತ್ ಅಲ್ಲಿ ಆ ಮೆಮೋ ಆ ಆ ಮುಮೆಂಟ್ ಮರ್ಯಕೆ ಆಗಲ್ ನೋಡ ಅಷ್ಟು ನೆನಪಿ ಐತ್ ನೋಡೋದು ಅಲ್ಲಿ ಪ್ಯೂರ್ ಗಾಳಿ ಯಾವಾಗ ಆ ಇಲ್ಲಿ ಈ ಕಡೆ ಬಿಸ್ಲಿ ಇರ್ತೈತಿಲ್ಲಾ ಆ ಕಡೆ ಬಿಸ್ಲೇ ಇಲ್ಲ ಕಡಿಮ್ ಬಿಸ್ಲಿ ಇರ್ತೈತಿ ಕೋಲ್ಡ್ ವಾತಾವರಣ ತಣ್ಣ ಗಾಳಿ ಶುದ್ಧವಾದ ಕಾಳೆ ಸಿಗ್ತದ ಮ್ಯಾಲ ಒೊಟ್ ಲೊಟ ಪ್ಯಾನ್ ಟೈಪ್ ಇರ್ತಾರ ನೋಡು ಪವನ ಶಕ್ತಿ ನೋಡಿ ಇಲ್ಲ
ನಾ ಇಲ್ಲಕ್ ಬರೀನಿ ಸ್ಟೇಟಸ್ ಇ ಇಟ್ಟಿದಲ್ಲ ಅದಷ್ಟೇ ನೋಡಿನಕ್ಕ
ಅಲ್ಲಿನ ಪವನ ಶಕ್ತಿಗಳ್ದವು ದೊಡ್ಡ ದೊಡ್ ಫ್ಯಾನ್ ಅದಾವ ಅದ್ರ ಗಾಳಿ ಅ ಆದ್ರೆ ಅದ್ರಂದ ನಮ್ಗ ಹ ಗಾಳಿ ಇದ ಇದು ಆಗ್ತದ ಎಲೆಕ್ಟ್ರಿಕ್ ಸಪ್ಲೈ ಆಗ್ತದಲಾ ವಿದ್ಯುತ್ ಬರ್ತೈತೆ ಆದ್ರೂ ಒಳಗಿಂದ ಕರೆಂಟ್ ಬರ್ತೈತಿ ಕರೆಂಟ್ ತಯಾರ ಆತದ ಫ್ಯಾನ್ ಗಳು ಜಾಸ್ತಿ ಓಡಂಗ ಆಗತದ ಅಲ್ಲಿ ಅಂದ್ರೆ ಶುದ್ಧವಾದಾಗ ಗಾಳಿ ಕೊಡೋಸ್ತಲಂದ ಹಾಕಿರಂತದು
ಹೌದ ಏನ ಅಕ್ಕ
ಹ್ಮ್ ಸುುತ್ತ ಮಾಡರ್ ಫ್ಯಾನ್ಗಳು
ಅದ್ರಿಂದಾನ ಕರೆಂಟ್ ಬರ್ತೇನಕ ನಮಗೆ
ಹ್ಮ ಗಾಳಿಯಿಂದಾನೂ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲಾ
ಹೌದೇನ್ನ ಬರೀ ನೀರಿಂದ ಅಷ್ಟೇ ಆಗ್ತ ಅಂತ ಅನ್ಕೊಬಿಟ್ಟಿದ್ದೆ
ಇಲ್ಲ ಗಾಳಿಂದನೂ ಆ ಮಾಡ್ತಾರ
ಹ್ಮ ಅಕ್ಕ
ಇವ ಟವರ್ ಕಂಬಗಳ ಇವು ನಮಗ್ ನೆಟ್ವರ್ಕ್ ಕೊಡ್ತಾವ ನಮ್ ಫೋನಿಗೆ
ಹ ಅಕ್ಕ
ಅವನು ಅವನು ನೆಟ್ ಅವು ಸ್ವಲ್ಪ ಕರೆಂಟ್ ಉತ್ಪಾದನೆ ಮಾಡಕ್ ಆಗಲಿ ಶುದ್ಧವಾದ ಗಾಳಿ ಇದು ಮಾಡಕ್ ಆಗ್ಲಿ ಅದಕ್ ನಡತೈತಿ
ಹ ಹಾ ಅಕ್ಕ
ಮತ್ತೆ ಬರಾಗ ಅಂಜನಾದ್ರರು ಹೋಗಿದ್ವಿ ಮತ್ತೆ ಅಂಜನದ ಟ್ರಿಪ್ ಹೋಗಿದೀವಿ ಅಂಜನಾದ್ರಿ ಬೆಟ್ಟಕ್ ಹೋಗಿದೀವಿ.
ಹೌದಕ್ಕ ಅಲ್ಲಿ ಬಾ ಕೋತೇವಂತಲಕ್ಕ
ಹಾ ಕಾಯಿ ತೊಗೊಂಡೋಗಿದ್ವಿ . ಮೆಟ್ಲು ಬಾಳ ಇದ್ವು ಮೆಟ್ಲ್ ಹತ್ಕೊಂಡ್ ಹೋಗಷ್ಟ ಆಯ್ತ ಅಲ್ಲಿ ಕಾಯಿ ಅಲ್ಲಿ ಇದಾವಲ್ಲ ಕೋತಿಗಳಿದ್ವು ಆಯ್ತ್ ಕೈಯ್ಯನು ನಮ್ಮ ಫ್ರೆಂಡ್ ಕೈಯ್ಯನು ಕಾಯಿನೇ ಕರ್ಕೊಳ ಯಾವ ಎಲ್ಲ ಕಸ್ಕೊಂಡ್ ಹೋಗ್ಬಿಟ್ಟು
ಹ ಹ ಅಕ್ಕ
ಆಯ್ತು ಬಿಡು ದೇವ್ರಿಗೆ ಮುಟ್ಟೈತಲ್ ಬಿಡು ಅಂದುಬಿಟ್ಲಕ್ಕಿ ಮತ್ತ ಒಬ್ಬೇಕಿ ಇದ್ರೂ ಫೋನ್ ಫೋನು ಹಿಂಗ ಕೆಳಗಿಟ್ಟು ಕೆಳಗಿಟ್ಗೆಸಿಂದ್ರ ಮಾತಾಡಕ ಕುಂತಾಳ ಇ ಚಾಹ ಮಾಡಕ ಕುಂತಾಳ
ಹ ಅಕ್ಕ
ಅದಿದ್ರರು ಫೋನ್ ತಗೊಂಡೋಗ್ಬಿಟ್ಟೈತಿ ಹಿಂಗ ತ ಸಡನ್ಳಿ ತೊಗೊಂಡ್ಹೋಗಿದೆ
ಅಯ್ಯೋ ಮತ್ತ ಹೆಂಗ್ ಮಾಡಿರಕ್ಕ
ಅದು ಕೊಡಲೇ ಆಗಿತ್ತು ಆಮೇಲೆ ಅಲ್ಲಿ ಇದ್ದಾರ ಅಣ್ಣದೇರೆ ಹೋಗಿ ಕಸ್ಬೊ ಬಂದ್ರು
ವೋ
ಹ್ಮ್ ನಾವು ಫೋಟೋ ತಕೊ ಬಂದೀವಿ ಕೋತಿಗಳ ಅಂದ್ರೆ ಫೋನ್ ಬಿಗಿ ಹಿಡ್ಕೋರಿ ಫೋನ್ ಬಿಗಿ ಹಿಡ್ಕೋರಿ ಕೇಳಕಂತರ ಸರ್ ಫೋನ್ ಬಿಗಿ ಇಡ್ಕೊಂಡಿದೀವ್ ನಾವು ನಮ್ದೇನೆ ಎಲ್ಲಾಕಿ ತೆಳಗಿಟ್ಟಿ ಹಂಗ ಸಹ ಮಾಡ್ಬೇಕ ಅಷ್ಟ್ ತಗೊಂಡ್ ಹೋಗ್ಬಿಟ್ಟಿರ್ತದ ನನ್ ಫೋನ್ ನನ್ ಫೋನ್ ಕತ ಇಲ್ಲಿ ಫೋನ್ ಆಮೇಲೆ ಅಣ್ಣದರ ಪಾ ಬಂದ್ ಅಲ್ಲಿ ಇದ ಹಡು ಅಲ್ಲಿ ಇದ್ರು ಒಂದಿಷ್ಟ್ ಜನ ಅವ್ರ ಎಲ್ಲರ ಬಂದ ಇಸ್ಕೊಂಡ್ರು ಅದರಿಂದ
ಹ ಹಾ ಕೊ ತನಾಗ
ತಿಗಳ ಕಾಲ್ ಕೈಯಾಗ ಕೈಯ್ಯಾಗ ಕಾಲಾಗ ಜಿಗ್ಗ ಓಡಾಡ್ತವು. ನಿಂಗ್ ಕೈ ಹಿಡಿತಾವ ಒಂದೊಂದ್ ಸಲ ಬಂದು
ಹಾ ಅಕ್ಕ
ಒಂದೊಂದ್ಸಲ ಬಂದ್ ಕೈ ಹಿಡಿತಾವ ಅಂದೆ ಅವು.
ಹ್ಮ ಹುಷಾರಾಗಿರ್ಬಕ್ಕ ಅಂದ್ರನು ಚೂರ್ತಿರ್ತ
ಹ್ಮ್ ಅವು ಬಾಲ್ಯ ಟೈಪ್ ಇಲ್ಲ ಇದ್ರದಾವ ಸಣ್ಣನ ಕೋತಿ ಇರ್ತಾವಲ್ಲ ಕೆಂಪ ಕೋತಿ ಅವು ಅಂದ್ರೆ ಮ್ಯಾಗ್ ಪ್ಲೇಸ್ ಬಾರೀ ಆಯ್ತ್ ಮ್ಯಾಗ ನಿಂತ್ರೆ ಕೆಲಗಿನ ಬಾರಿ ಕಾಣಿಸತೈತ್ ಅಲ್ಲಿ ಹಾ ಹಂಪಿ ಹಂಪಿ ದೇವಸ್ಥಾನಗಳನ್ನು ಕಾಣಿಸ್ತಾವ ಅಲ್ಲಿಗೆ ನಿಯರ್ ಹಂಪಿ ದೇವಸ್ಥಾನ ಅಂಜನಾದ್ರಿ ಅಂಜನಾದ್ರಿ ಮೇಲೆ ನಿಂತ್ ನೋಡ ಆದ್ರೆ ಎಲ್ಲಾನು ಸೆನೀಪ್ ಸೆನೀಪ್ ಕಾಣಿಸ್ತಾವ
ಹೌದಕ್ಕ ಗುಡ್ಡ ಬಾಳ ದೊಡ್ಡದ ಅನಸ್ತಲ ಅಕ್ಕ ತಿಂದ ನೋಡುದ್ರೆ
ಹ್ಮ್ ಬಾಳ ಮ್ಯಾಲ ಇರ್ತಿವಲ್ಲ ಸಣ್ಣ ಕಾಣ್ತಾವ ಎಲ್ಲಾ ಮನಿಗಳು ಅವ ಎಲ್ಲಾ ಮ್ಯಾಗ ನಿಂತತ್ ನೋಡಿದ್ರ ತಳಗ್ ಸಣ್ಣ ಸಣ್ಣ ಸಣ್ಣ ಸಣ್ಣ ಕಾಣ್ತಾವ್ ಮನುಷ್ಯರಂತೂ ಸಣ್ಣ ಇರುವೆ ಟೈಪ್ ಕಾಣುತ್ತಾರೆ
ಕದ
ಹ್ಮ ಬಾಳ ಹತ್ರಿಕಐತಿ ಅಂತ ಗುಡ್ದಾಗಂದು ನೀರಿನ ವ್ಯವಸ್ಥೆ ಮಾಡ್ರಲ್ಲಿ ಅದೇ ಮೆಚ್ಬೇಕಾಗಿದ್ದು ಹ್ಮ್ ಅಲ್ಲಿ ಗಿಡ್ಡ್ದ ಅಷ್ಟು ಗುಡ್ಡ ಆದಂದ್ರೂ ನಡಲ್ ನೀ ನೀರಿಲ್ಲ ಮಣ್ಣಿಲ್ಲ ಏನಿಲ್ಲ ಅಂತ ಅಂದ್ರೂನು ಆ ಗಿ ಹಚ್ಚಕ್ಕಗರ್ತಾವ ಗಿಡಗಳೆಲ್ಲಾ ಹಚ್ಚಕ್ ಅದಾವ ಅ ದೇವ್ರ ಶಕ್ತಿ ನ ಹೆಂಗೈತಾನ ಗಿಡಗಳು ಹಚ್ಚಗವ ಈಗ ನೀರಿನ್ ಸೌಲಭ್ಯ ಮಾಡ್ರ ಮ್ಯಾಗ
ಹಾ ಹಾಕಮ್ಮ ಮೊದಲ್ರಲಿಲ್ಲ ಏನಕ್ಕ
ಮೊದಲು ಗೊತ್ತಿಲ್ಲಲ್ವ ನಾ ಅಂತ ಗುಟ್ಟಿದಾಗ ನೀರ್ ಇಟ್ಟ್ರಂದ್ರ ಅದೇ ಶಾಕ್ ಆಗೇತ್ ನಮ
ಬಾಳ ದೊಡ್ಡದ ಐತಲ್ಲ ನೀರ್ ನೀರ್ ಮಾಡಿದ್ರ ನೀವಾಗ ಏರಲ್ಲ ಆ ಹೆಂಗ ಸಪ್ಲೈ ಮಾಡ್ಯಾರ ಏನ ಪೈಪ್ಲೈನ್ ಮಾಡ್ಯಾರ
ಹ ಹಾ ಅಕ್ಕ ಹೌದಕ್ಕ ಜಾಸ್ತಿ ದೊಡ್ಡದದಂತ ಗುಡ್ಡ
ಹ್ಮ್ ಉದಾನ ಚೆಂದ ಐತಿ ನೋಡಕ್ ಬಾರಿ ಪ್ಲೇಸ್ ನೋಡೋ ಅಲ್ಲಿ ಮೊದ್ಲು ಸೇತುವೆ ಕೊಟ್ಟಿ್ರ ಅಣಮಂತ ಹೇಳ ಇದು ರಾಮ ಸೇತುವೆ ಅಂತ ಕೊಟ್ಟಿಲ್ಲ ಅದ್ರಂದ ಕಲ್ಲನ ರಾಮ್ ಅಂತ ಬರ್ದಿದ್ರ ಬರ್ದ್ ಬರ್ದ ಕಟ್ಟೇನಂತ ನೀರ್ ಮೇಲ್ ತೇಳ್ತ ಲಾಕಲ್ಲ
ಹ ಹಾ ಅಕ್ಕ
ದೇವಸ್ಥಾನದಾಗಗ್ಗ ಒಂದು